ಸುಷ್ಮಾ ಕೇಳಸ್ತಾ ಇದೇಯ? ಹಲೋ
ಹಲೋ
ಕೇಳಿಸ್ತದೆನಮ್ಮಿ?
ಕೇಳಸ್ತದ್ ಹೇಳಕ್ಕೋ ಆಯ್ತೇನ್ ಕಾಫಿ?
ಹ್ಮ್ ಆಯ್ತ ಮೀ ಚಾಯ ಬಂದಿದ್ಲ ಅವಗೆ ಅಂಗೇ ಎಲ್ಲ ಮಾಡೇನ್ ಕುಡ್ದಬಿಟ್ಟು ಕೂತಂದಿದ್ರಿ ಅವ ಅವಡ್ಗಿ ಹೋದ್ಲು ನಾನ್ ಬಟ್ಟಿಲ್ಲಿ ಕೂತೊನಿ ಕರೆಂಟ್ ಹೊರ್ಟೋಯ್ತು.
ಹ್ಮ್ ಮಕ್ಳು ಏನ್ ಮಾಡ್ತವ್ರೆ.
ಹ್ಮ್
ಹೊಲ್ದಿದ್ಯಾ?
ಹ ಹೊಲ್ದಿದ್ನೆ ಅದು ಸೈಜ್ ಹಂಗ್ ನೋಡ್ ಅಂಗೇ ಫೋನಿನಿಂಗ್ ಬಾ ವಾ ಕಿಂಗ್. ಹ್ಮ್ ಹೋಗಿದ್ದೆ ಮಕ್ಕಳು ಅವ್ರಮ್ಮೆ ಮನೆಗ ಯಾಕ ನಾನು ಹೋಗಿಲ್ಲಮ್ಮ ನಂದು ಏನೋ ಸಮ್ಥಿಂಗ್ ಪ್ರಾಬ್ಲಮ್ ನಿಂದು ಅದೇನಾ
ಹ್ಮ್ ಹ್ಮ್್ಮ
ನಿಂದು ಅದಿನ
ಇಲ್ಲಮ್ಮ ನಮ್ಮ ಮಕ್ಳಾಕೊಂಡು ಹೋಗೋಕೆ ಆಗಲ್ಲಕ್ಕೋ
ಬ್ರ ಇದ್ರನ್ ಮಕ್ಕಳ ಮನೆಗೆ ಇವತ್ತಾ ಹಾ
ಸ್ಕೂಲ್ ರಜೆ ಇತ್ತು
ಹಾ
ದೊಡ್ಡೊಂದು ಚೀಟೆ ಜಸ್ ಇ ಅಲ್ಲಿ ದೇವರು ನೋಡೋ ದುಡ್ಡು ಇವರು ನೋಡಕೊಂಡೇ ಇರಬೇಕು ಇನ್ನ
ಹಾ ಅದೇ ಅದೇ ಹೋಗ್ಲಿ ಬಿಡಮ್ಮ ಇನ್ ಮಕ್ಳ ಕರ್ದಂದ ಹಂಗೆಲ್ಲ ಹೋಗಿ ಕಗಲ್ಗಿನ
ಹ್ಮ್ ಏನ ಒಂದ್ ಐದ್ ನಿಮಿಷ ಕುೂತ್ಕೊಂಡು ದೇವ್ರ ಆತ್ರರ ಅದೇ ಹೋಗಿದ್ ಕುೂತರ್ ಅದ ಇಲ್ ಮಕ್ಳ ನೋಡ್ಕೊಂಡೆ ಇದ್ರೆ
ಇನ್ನೇಏನ್ ಮಾಡು ಅಬು ಸುಷ್ಮಾ
ಹ್ಮ್ ಹೋಗ್ಲಿ ಕೂ ಇಲ್ಲಿಂದನೆ ನಮಸ್ಕಾರ ಹಕ ಅನ್ನೋದ ಅಷ್ಟೇ
ಷ್ಟೆ ಸ ದೇವ್ರ ದಾರ್ ಕೊಟ್ಟಾಗ ಓ್ತಾ ಇರೋದು ಇಲ್ದಾಗಿರುದು ಮನ್ಯಾಗ ಇದ್ದ ಹೋಗುದಷ್ಟೆ ಹ್ಮ್
ಇರೆ ಬಿಟ್ಬಿಟ್ಟ ನ ಹಂಗ ಹೋಗ್ಬೋದಾಗಿತ್ತು
ಅಡ್ಗೆ ನಿಮ್ಮ ಬಟ್ಟ್ರ ಎಲ್ಲ ಮಾಡ್ಕೊಟ್ಟಿರುದಾ
ಬೇರೆವ್ರ ಯಾರೋ ಬಂದಿದ್ರಕ್ಕೋ ಇವರು ಬೆಳಿಗ್ಗೆ ಹೇಳವರೇ ಹ್ಮ ಅಡುಗೆ ಐತೆ ಮಾಡ್ಕೊಡ್ಬೇಕಂತೆ
ಅಲ್ಲ ಮುಂಜಾನೆ ಹೇಳಿದ್ರಂತೆ
ಹೇಳಿಲ್ಲಕ್ಕೋ ನಿನ್ನೆ ದೊಡ್ಡಪ್ನ ಪಟ್ಟಿ ಹಾಕ್ಸ್ಕೊಂಡ್ರು
ಹ
ನೂರ ಐತ್ ಜನಕ್ಕೆ ಅಡ್ಗೆ ಟೊಮಾಟೊ ಬಾತ್ಗೆ ಪುಟ್ಟಿ ಹಾಕೊಡು ಅಂತ
ಹಾ
ಇಲ್ಲ ನಾನು ಹಿಂಗ ಒಪ್ಕೊ ಬಂದಿದ್ದೀನಿ ನಾಳೆ ಮಾಡಕೊಡ್ಬೇಕು ಪ್ರಸಾದ್ ಅಂತನೂ ಹೇಳಿಲ್ಲ ಅವರು
ಹ ಏಳ್ಬೇಕತಾನೆ ನಿಮ್ಮ ಅನ ಹಾ
ಹ್ಮ್
ಅಮ್ಮಣ್ಣ ಹೇಳಿದ್ ನಂ ಮೊನ್ನೆ ಹೇಳಿದ್ ನಾಲ್ಕೈ ದದಾಗೆ ರಮೇಶ್ನವ್ರ ಮಾಡೋದಂತೆ ಅಡ್ಗೆ ಅಂದ
ಹ್ಮ್ ನಮ್ಮ ಯಪ್ಪನ್ ಕೇಳಿಲ್ಲ
ಹ್ಮ ಅದೇ
ಹ್ಮ ಹ್ಮ ಆಮೇಲೆ ಸರಿನ್ ತಿರ್ಗ ಬೆಳಿಗ್ಗೆ ಹೇಳ್ತ ಅವ್ರ ಅಪ್ಪನ್ ಬೆಂಗ್ಗಳೂರ್ಗೂ ಹೊರಟರು ಅಮೇಲೆ ಬೇರೆಯವ್ರನ್ನ ಕರೆಸಿ ಅಷ್ಟೊ ಪ್ರಮೋದ್ಂದ ಎಲ್ಲ ಕಟ್ ಮಾಡ ಕೊಟ್ನವಾ
ಹಾ ಹಾ ಹಾ ಹ್ಮ
ಹ ಮಾಡಿತ್
ಹ್ಮ ಹೋದ್ರ ಹೋಗ್ಲಿ ಬಿಡಮ ಹೆಂಗ ಮುಟ್ಗ ಎಲ್ಲಾ ಅಲ್ಲೇ ಇರ ಒಳಗಾಗಿ ಮಾಡಿ ಅತ್ಗಾಕ್ತಿರ ಇಲ್ಲಾ ಅಂದ್ರೆ ಎಷ್ಟ ಕಷ್ಟ ಅನ್ಸ್ತದೆ ಹೋಗಿ ಮಾರ್ಕೆಟ್ಗೆ ಹೋಗ್ತಿದ ಮರ್ಬೇಡ ಹ್ಮ ಹ್ಮ ನೀನ್ ಯಶೋಜಮ್ಮನ ಅವರೆಲ್ಲಾ ಹೋಗಿದ್ರ
ಹ್ಮ ಅವರೆಲ್ಲಾ ಹೋಗಿದ್ರ ಅಕ್ಕ ಮೂರ್ ಗಂಟೆಲ್ಲೇನ್ ಬಂದಿದವ್ರು
ಅದೇನ ನೀವು ಶೋಭಾಕ್ನ್ ಮಗು ಡಿಲಿವರಿ ಆಗಿರ್ದಕ್ ಕ ಒ ಕುಡ್ದು ಅಂತ ಹೇಳಿದ್ರಂತೆ
ಅದೇನಾವ್ ರೋಗಿದ್ರಮ್ಮ ನಾನ್ ಅದಕ್ಕೆ ಯಾಕ ಸುಮ್ಮನೆ ನಮ್ಮ ನಾವು ಅನ್ಕೊಂಡು ಹೋಗೋದೊ ಸುಮ್ಮನೆ ಇದ್ದ
ಅಯ್ಯೋ ಇಲ್ಲಿ ಇರುವ ಸುಷ್ಮಾ ನಾನು ಶೋಭಾ ಅಕ್ಕಂಗ ಏನ್ ಹೇಳಿದಿ ಗೊತ್ತಾ ಕ್ಕ ನಮಗೆ ಆದ ಅಂಟಿಲ್ ಸುಮ್ಮನೆರು ನಮ್ಮ ಮನೇಲಿ ನಮ್ಮ ಹೆಣ್ಣ ಮಕ್ಕಳ ಕೊಟ್ಟಿರು ಕಡೆ ಏನಾದ್ರೂ ಪ್ರಾಬ್ಲಮ್ ಆದಾಗ ಅವಾಗ ನಮ್ಗ್ ಮೂರ್ ದಿನ ಮಾತ್ರ ಅಂಟಿರ್ತದೆ ಕೇಳಿದ್ದ ನಾನು ಮೂರ್ ದಿನ ಮಾತ್ರ ಸುತಕಾ ಇರ್ತದೆ ಅಂಟ ಲೆಕ್ಕ ಬರೋದಲಂತೆ ಸೂತಕ ಲೇಕ್ ದೆ ಅವಾಗ ಸತ್ತಾಗ ಸೂತಕ್ ಕ ಲೆಕ್ಕ ನಮಕ ಬರ್ತಾದ ತವರಮನೆ ಹುಟ್ಟಿದಾಗ ಹತ್ತ ಮನಿಕ ಮಾತ್ರ ಅಂಟಿರ್ತದೆ ಉಟಿದಾಗ ಮಕ್ಳ ಉಟ್ಟಿದಾಗ ಹಂಗಂತ ಹೇಳಿದ್ರೆ ಅಯ್ಯೋ ಇವರೇ ಎನನ ಹೇಳೆ ಕಲ್ಸೋಬಕ್ ನಂಗ ಕೂಡ ಹಂಗೆ ಅಂದ್ಲು ಹ ಒಳಕ್ ಕೆಮಲೆ ಹೇಳ ಇಡಮ್ಮ ಅಂತ ಶೇಸ್ಕೊಟಾರೋ ಇಲ್ಲ ಕಣೇ ಶೊಭಕ್ಕ ಹುಟ್ಟಿದ್ದ ಬರದ್ ಏನ ಅಂತರ ಅವ್ರ ಹೆಣ್ಮಕ್ ಲೆಕ್ಕಿರ್ತ ಜನ ಅಂತ ಹೇಳಿದ ನಾನು ಇವಾಗ ಆ ಲೆಕ್ಕ ನೋಡಕ್ ಹೋದ್ರೆ ಅವರ್ ಹೆಣ ಮಕ್ಳ ಲೆಕ್ಕ ಹಾಕಿರ್ಬೇಕಲ್ಲಾ ಹಂಗೆ ಹುಟ್ಟಿದ್ದು ಲೆಕ್ಕ ಬರುದ್ಲ ಸುಷ್ಮಾ ಸತ್ತಾಗಿದ ಮಾತ್ರ ಮೂರ್ ದವಸ ಲೆಕ್ಕ ಬದ ಯಾಕಂದ್ರ ಅವ್ ನಮ ತವರ್ ಮನೆಯ ಅಲ್ಲ ನಾವು ಅರಿಶಿನ ಕುಂಕುಮ ಕೊಡುದು ಏನೋ ಒಂದು ಇರ್ತದೆ ಅದಕ್ಕ ಲೆಕ್ಕ ಮಗ ಅಂತರ್ ಮೂರ್ ದಿನ ಆನ ಒಳಗ ಕರ್ ಒಂದು ಕುಂಕಮ ಕೊಡುದು ಏನೋ ಒಂದು ಮಾಡಬೇಕು ನಾವು ಅದ್ ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಇರುದಿಲ್ಲ ಇದು ಏನ್ ಲೆಕ್ಕ ಇರುದಿಲ್ಲ ಇದನ್ನ ನಮಕ ನಮ ಶೋಭಾಕ್ನವ್ರ ಅವ್ರ ಮಗಳವ್ರ ಮನ್ಯಾಗ ತೇಜ ಅವ್ರ ಮನ್ಯಾಗ ಪೂರ್ತಿ ಅಂಟಿರ್ತದೆ ಹನ್ನೊಂದ ದಿನ ಗಂಟ ಅವ್ರ ನೀರ್ ಹಾಕೋವರ್ಕೂ ಅಂಟಿರ್ತ
ಕೈತೋಳಿ ಹೋಗಲೇ
ಹೂ ಇದು ನಮ್ಮ ಮಲ್ಲಿಕ ಅಕ್ಕ ಗಂಡು ಮಗು ಡಿಲಿವರಿ ಆಗಿದೆ
ಹೌದಾ ಹೂ
ತಂತೆ ಫೋನ್ ಮಾಡಿದ್ರು ಅವ್ರಾ ಗಂಡು ಮಗು ಡೆಲಿವರಿ ಆಗಿದೆ ಅಂತ ಹೇಳಿದ್ರು ಹೂ ನೋಡು ಅದೊಂದ್ ಅದಂದು ಕೊಟರು ದೇವರು ನಮಕ ನಿಮ್ಕ ಯಾವ್ದೂ ಇಲ್ಲ ಆ ನಿಮ್ ಎಲ್ಲ ನಿಮ್ಮ ಅಕ್ಕನ ಕವಿಯಾ ಕೊಟ್ರು ನಿ ಲ್ಲಾ ಇವೇ ಕೊಟರು ನಮ್ಕಲ್ಲಾ ಇದ ಕೊಟ್ರು ಅಯ್ಯೋ ಎಂತ ಅದೃಷ್ಟವಂತರೋ ನೋಡ ಹೋಗ್ಲಾ ದೇವ್ರಕ್ ಎಷ್ಟು ಪೂಜೆ ಮಾಡಿದ್ರು ಮಕ್ಕ ಕೊಡಬಾರ್ದಾಗಿತಹೋಗಲೇ ನೀವುದು ಹೆಣ್ಮಕ್ಳು ಮಕ್ಳಗ ಇರ್ರೆ ಅಂದೇಳಿ ನಮ್ ಹೆಣ್ಮಕ್ಳ ಕೊಟ್ಟಾಕಿದ್ದ ದೇವ್ರು ಹೂ ನಮ್ ಕಾವ್ಯಾಕನ ಕೊಟ್ಟಿದ್ರೆ ಚೆನ್ನಾಗಿ ಇರೋದುಪಾಪ
ಹ ಹ ಹ
ಯಾಕು ಬಲೆ ಬೆಮ್ಮಿತ್ತು ಗಂಡುಮಗು ಆಗುತ್ತೆ ಅಂದ ಅವಳಣ್ಣೇ ಅವಳಕು ಸರಿ ಇಲ್ಲ ಹ
ಹೂ
ಬಾ ಸುಷ್ಮಾ ಹಂಗೆ ನೈಟಿಗ್ಲ್ ನೋಡಂದು ಹೋಗಿವೆ ಹಂಗೆ ಮಾತಾಡನ್ ಬಾ ಇನ್ನೊಂದು ಕಾಲ್ ಮಾಡ್ತೀನಿ
ಹು ಸರಿ ಅಕ್ಕ
ಅಲ್ ಗಂಟಾ ಮಾತ್ ಆ ಕಡೆ ಬಾ ರೋಡ್ ಗಂಟ ಆಮೇಲೆ ಕಟ್ ಮಾಡ್ಬಿಟ್ಟು ಇನ್ನೊಂದು ಕಾಲ್ ಮಾಡ್ತೀನಿ
ಏನ್ ಹೇಳಿದ್ರೆ ಏನೇನು ಬರೋದು